ಹಲೋ.
ಹಾ ಅರಾಮಾದಿಯೇನಪ್ಪ ಹುಲಿ.
ಹಾ ಅರಾಮದಿನ್ ನೋಡಪಾ ನೀವು.
ಹ್ಮ್ ನಾನ್ ಆರಾಮದಿನ್ ನೋಡಪ್ಪ ಊಟ
ಊಟ ಮಾಡ್ಬೇಕಪ್ಪ ನಿಮ್ದು
ಹಾ ನಮ್ದನು ಊಟ ಏನ ಎಲ್ಲ ಮಾಡಬೇಕ್ ನಾವ್ಗಳಿಲ್ಲಿ ನಾಷ್ಟ ಲೇಟಾಗಿ ಮಾಡಿದ್ವಿ ಇನ್ನ ಹಸ್ವಾಗಿಲ್ಲ
ಹೌದಾ
ಹ್ಮ್ ಬೆಳಗ್ ಏನ್ ತಿಿಂದಿರತ್ಂಡೀ
ಬೆಳಗ್ಗೆ ತಿಂಡಿ ಆಯ್ತ ನೋಡಪಾ ದೋಸೆ ಮಾಡಿದ್ರು
ದೋಸೇನ
ಹೌದು
ಏನ್ ಸ್ಪೆಷಲ್ ಇವತ್ತು ದೋಸೆ.
ದೋಶೆ ನಮ್ಮಲ್ಲಿ ಸಂಡೆ ಸಂಡೆ ಸ್ಪೆಷಲ್ ಇರುತ್ತೆ ಯಾಕಂದ್ರೆ ಕಂಪ್ನಿಯಲ್ಲಿ ಸಂಡೆ ಸಂಡೆ ಸ್ವಲ್ಪ ಸ್ಪೆಷಲ್. ಮಾಡ್ತಾರೆ
ಹ್ಮ್ ಹ್ಮ್ ನಿಮ್ ಕಂಪನಿಯಲ್ಲಿ ಸಂಡೆ ಸಂಡೆ ದೋಸೆ ಹಾಕ್ ಕೊಡ್ತಾರ ಎಷ್ಟ್ ಕೊಡ್ತಾರ ಒಬ್ರಿಗೆ ದೋಸೆ
ಏನು
ಒಬ್ಬ ವ್ಯಕ್ತಿಗೆ ಎಷ್ಕೊಡ್ತಾರೆ ದೋಸೆ ನಿಮ್ಮತ್ರ
ಸರಿಯಾಗಿ ಕೇಳಿಸ್ತಲ್ಲ ನಿನ್ ಸೌಂಡ್
ಒಬ್ಬ ವ್ಯಕ್ತಿಗೆ ಎಷ್ಟು ಕೊಡ್ತಾರೆ ದೋಸೆ
ದೋಸೆನಾ ಒಬ್ಬ ವ್ಯಕ್ತಿಗೆನಾ ಒಬ್ಬ ತಿ ನಾರ್ಮಲ್ ಕ್ಯಾಶುವಲ್ ಆಗಿ ಒಬ್ಬ ವ್ಯತಿಷ್ಟು ಹೊ್ತ ಅಂದ್ರೆ ಒಂದು ಮೂರಿಂದ ನಾಕು ಹೊಣ್ತಾನೆ ದೋಷ ಎಲ್ಲ
ಹೌದೌದು
ಮುಂ ಮೂರ್ಂದ ನಾಲ್ಕು ಮೂಂದ ತಾನೇ ನಂಬಲ್ಲಿ ಕೊಡೋದು ಎಷ್ಟ ಅಂದ್ರೆ ಒಂದು ಆರು ಕೊಡ್ತಾರೆ ಲಿಮಿಟ್ ಇದೆ ನಂಬಲ್ಲಿ ಯಾಕಂದ್ರೆ ಅದು ಗೌರ್ಮೆಂಟ್ ಕಡಿಂದ ಸ್ಕೀಮ್ ಬಂದತೆ ಈಂಗ
ಹ್ಮ ಹ್ಮ
ಲಿಮಿಟ್ ಇದೆ ನಂಬಲ್ಲಿ ಜಾಸ್ತಿ ಏನಿಲ್ಲ
ಆರ್ ಆ ನಾಲ್ಕ್ ದೋಸೆ ಅಂತಂದ್ರೆ ಜಾಸ್ತಿ ಚೇತು ಯಾರು ತಿಂತಾರೆ ಅಷ್ಟು ನಾಲ್ಕು ದೋಸೆಗಳನ್ನ ತಿನ್ನೋಕ್ ಆಗಲ್ಲ
ಇಲ್ಲ ಇಲ್ಲ ಹಂಗೇನಿಲ್ಲ ಇಲ್ಲಿ ನಮ್ಮ ಕಂಪನಿಯಲ್ಲಿಯ ಏನಿಲ್ಲ ಅಂದ್ರೆ ಒಂದು ಏಳ ಎಂಟು ತಿಂತಾರೆ
ಹ
ಚೂರ್ ಜಾಸ್ತಿ ಖರ್ಚು ಬರ್ತಂತೇಳಿ ಲಿಮಿಟ್ ಇಟ್ಟಿದ್ದಾರೆ
ಹ್ಮ್ ತಿನ್ನೂರಗೇನಾ ಜಾಸ್ತಿ ಹತ್ತು ಹದ್ಿನೈದು ತರ ತಿಂತಾರೆ ಒಂದೊಂದ್ ಸಿಕ್ಕರೆ
ಹೌದೌದು
ಎಲ್ಲಾ
ಹೌದು
ನಮಗಂಗೂ ನಗನ್ ಜಾಸ್ತಿ ಅಂತಂದ್ರೆ ಎರಡ್ದ ವರ್ಷ ಜಾಸ್ತಿ ಆಯ್ತು
ಹೌದಾ ನಾವನು ಜಾಸ್ತ ಏನ ಇಲ್ರ ನಾವವು ಒಂದು ಒಂದು ಎಂಟು ತಿನ್ ನಾವು ಎಟು ತಿಂತೀವಲ್ಲ ಲಿಮಿಟೆ ಇ ಇದ್ದಾರೆ ಅದ್ೇ ಲ ಎಂುಿನದ ಆಗಲ್ಲ
ಹ್ಮ್ ಹ್ಮ್ ರಂಡ ದಿವಸ ಅಂದ ತುಂಬಾ ಜಾಸ್ತಿ ಆಯತು
ಎಂಟು ದೋಸೆ ತಿಂತೀವಿ ಮತ್ತೆ ಒಂದು ಎರಡ್ ಪ್ಲೇಟ್ ರೈಸ್ ತಿಂತೀವಿ ಒಂದ್ ಎರಡ್ ಪ್ಲೇಟ್ ಪೂರಿ ತಿಂತಿವವಿ ಇಷ್ಟ ದನ್ ಬಿಡ್ತೀ್ಳಗ್ಗೆಾಷ್ಟ ಸ ಸ್ವಲ್ಪ ತಂದು ಜಾಸ್ತಿ ಅಂತಗಲ್ಲ
ಹೌ ಇಲ್ಲ ಇವಾಗ ಬೆಳೆ ವಯ್ಸ ತೆಲ್ಲ ಬೆಳೆ ವಯಸ್ಸೈತ್ತಲ್ಲ ಇವಾಗ ಜಾಸ್ತಿ ಜತಿ ಜಾಸ್ತಿ ತಿನ್ಬಿಡ್ಬೇಕು ಮುಂದೆ ವಯಸ್ಸಾದಾಗ ಜಾಸ್ತಿ ತಿನ್ಬೇಕಂತಂದ್ರೆ ಹೊಟ್ಟೆ ತುಂಬಾ ಬಾರ ಆಗ್ಬಿಟ್ಟು ಮುಂದೆ ಹೊಟ್ಟೆ ಬರುತ್ತೆ
ಹೌದೌದು ಅದ್ಕ್ಕೆಲ್ಲ ಅಂತ ಹೇಳಿ ಏನ್ ಮಾಡ್ತೀವಿ ಅಂದ್ರ ಮುಂದೆ ಒಂದು ಎಂಟ ದೋಸೆ ತಿನ್ನಲ್ಲ ಬರೀ ಆರು ದೋಸೆ ತಿಂದಿನಿ ಮತ್ತೆ ಒಂದು ಎರಡ್ ಪ್ಲೇಟ್ ರೈಸ್ ತಿಂತೇನೆ ಒಂದು ಏನೇನ ಅಂದ್ರೆ ಮತ್ತೆ ಅದು ಇದು ಕೊಡ್ತಾರೆ ಶರ್ಬತ್ತು ಕೊಡ್ತಾರೆ ಒಂದು ನಾಲ್ಕ್ ಲೋಟ ಕೊಡ್ತೀಿನಿ ಒಂದು ನಾಲ್ಕ್ ಲೋಟ ಶರ್ಬತ್ ಕೊಡಿತಿನಿ ಆಯ್ತ ಇಷ್ಟೇ ಬೆಳಗ್ ನಾಷ್ಟ ಹ.
ಹ್ಮ್ ಇಷ್ಟು ತಿಂದ್ರೆ ಬಳಿ ನಷ್ಟ ಮುಗಿತು ಅಂದ್ರೆ ಮತ್ತೆ ಮಧ್ಯಾಹ್ನ ಮಾಡಲ್ಲ ನಾವೆ ಊಟ.
ಹಾ ಮಧ್ಯಾಹ್ನ ನ ಮಾಡತೀನ ಮಧ್ಯಾಹ್ನ ಏನ್ ಅಂದ್ರ ಅದು. ಚಿಕನ್ ಇರುತ್ತೆ ಚಿಕನ್ ಮಟನ್ ಎರಡು ಇತ್ತೆ ಚಿಕನ್ ಇರ್ಬಹದು ಮಟನ್ ಇರ್ಬಹದುತ್ತೆ ಚಪಾತಿ ಇರ್ತವೆ ಮತ್ತೆ ಪೂರಿನ ಕೂಡ ಇರದು. ಮತ್ತದು ಇದು ಅದೇನಂತರ ಪರೋಟ ಪರೋಟ ಅಂತಾರಲ್ಲ.
ಹ್ಮ್ ಹ್ಮ್.
ಇತ್ ಹದ್ಕ ಹದ್ನಾಕ್ ಹದ.
ನಷ್ಟಪರಟ ತಿಂತ. ಆದ್ರೆ ತುಂಬಾ ಫಿ ಫಿಟ್ ಆಗಿದಯಾ ಬುರ ಹೊಟ್ಟೆ ಹೊಟ್ಟೆ ಬಂದಿರ್ಬೇಕಲ್ಲ ನನ್ಗೆ ಮುಂದೆ.
ಹಾ ಹೊಟ್ಟೆ ಅನೋದು ಕಣಂಬಾಡಿ ಕಟ್ಟೆ ಅಂತರ ಆಗಿಬಿಟ್ಟಿದೆ.
ಹ್ಮ್ ಹ್ಮ್ ಇವಾಗ ಹೆಂಗ ಇನ ಮದುವ ಎಲ್ಲ ಏನೆಲ್ಲಾ ಇವಾಗಲ್ಲ ಹೊಟ್ಟೆ ಮಾಡಟ್ಟ. ಸೂ ಮುಂದೇ ಹೆಂಗೆ ಜೀವ್ನ.
ಅ ಮದ್ವೆಗ ಮಡ್ಕೆ ಮಾಡಡ್ದ್ರಿ ಎಲ್ಲ ಸ ಬೇಸರ ಅದು.
ಮದ್ವಿ ಮಾಡ್ಕ ಬೇಡವ.
ಮದ್ವಿ ಮಾಡ್ಕಬಾರಡ್ದು ಇಲ್ಲಿ ನೋಡಿ ನಮ್ ಫ್ರೆಂಡ್ ಮದ್ವಿ ಮಾಡ್ಕೊಂಡ ಯಾರು ಮಾತಿಸ ಅಂತ ಹೇಳಿ ನೋಡಿದ್ರರುಲ್ ಈಗ.
ಹಾ ಹ ಹೌದತ ಎಲ್ಲ ಎಫೆಕ್ಟ್.
ಮತ್ತತ್ ನಾಲ್ಕಏಂಡ್ರ ನಾಕ ಎಂಡ್ರ ತ ಏನ್ ಮಾಡಬೇಕ್ರೀ ಹೆಂಗ ಮುದುಗಾದಂಗ ಆಗಿಬಿಟ್ಟೆ ನೋಡ.
ಹ್ಮ್ ಒಬ್ಬನೇ ಬಡಗ್ ಒಂದೇ ಆತವ ನಾಕು ಹೊಲಗಳ ಆತಾವ.
ಇಲ್ಲ ಒಂದು ಮದಿ ಮಾಡಕಂದ್ರ ನಡತ ನಾಕ ನಲ್ಕ್ ಮಿ ಮಾಡಕಂದ್ರ ಎಲ್ಲಿಂದಂತರ್ಾರೆ ಹೇಳಿ.
ಹ್ಮ್ ಎಲ್ಲಾರು ತಂದಕ್ ತಂದಾಕಿ ಮಕ್ಕಳು ಮರಿ ಮೊಮ್ಮಕ್ಕಳು ಅವರೆಲ್ಲಾ.
ಹಾ ದುಡ್ದ ದುಡು ಮೈ ಅನ್ನೋದು ಏನ್ ಮಾಡಟ್ಟಿದೆ ಅಂದ್ರೆ ಒಂದು. ಪೂರಾ ಪೂರ ಹಣ್ಣಗಿರ್ತಕ್ಕಂತ ಮಾವಿನ ಹಣ್ಣಣ್ಣಗಿರ್ತ್ತೆ ಪೂರ ಹಿಂಗಿತ್ತೆ ಹಂಗ ಮೆತ್ತಗ ಆಗ್ಬ ಬಿಟ್ಟತದೆ.
ಹ್ಮ್.
ಅವನ್ನತ್ರ ಅಂತ ಈಗ ಏನ್ ಹೇಳುದಿಲ್ಲ ನೋಡಿ ಎಲ್ಲಾಟ ಕಲಸ ಆಗ್ಬಿಟ್ಟ ನಂಬಲ್ಲಿ.
ನ್ ಒಳದೇ ಅಲ್ಲ.
ಹೌದು.
ನೀ ಹೂ.
ಮತ್ತೆ ಅದು ಸಂಜೆ ಕಡಿನ ಕೂಡ ಇದು ಕೊಡ್ತಾರೆ ನಂಬಲ್ಲಿ. ಈಗ ಮುಂಜೆ ನಾಷ್ಟ ದೋಸೆ ಆಯ್ತು ಎರಡ್ ಪ್ಲೇಟ್ ರೈಸ್ ಆಯ್ತು ಇದದು್ ತಿಂತುವಲ್ಲಾ. ಮಧ್ಯಾಹ್ನ ಅದು ಚಿಕನ್ ಮಟನ್ ಇದೆ ಅದು ಕೊಡ್ತಾರೆ ಮತ್ತೆ. ಚಂಜಿ ಮುಂದೆ ಏನಂತಂದ್ರೆ ಚಂಜಿ ಮುಂದ ಅದು ಬೇಳೆ ಸಾರು ಇರುತ್ತೆ.
ಹಾ.
ಒಂದೆ ರಟ್ಟಿ ಒಂದು ಎಷ್ಟು ತಿಂತೀದ ಜಾಸ್ ತಿಿನಲ್ಲ ರೊಿ ಒಂದು ಹದ್ಿನಂು ತಿಂತೀಿ ನೋಡಿ ಹದ್ೆಂಟು ರೊಟ್ಟಿ ತಿಂತಿನಿ. ಹ.
ಹ ಹದಿನಂಟ ಒಟ್ಟಿ ತಿಂತಯಾ.
ಹದಿನಂಟು ರೊಟ್ಟಿ ಒಂದ್ ಎರಡು ಗಂಗಳ ಸಾರ ಕೊಡ್ತೀನಿ.
ಸಾರದ.
ಒಂದಂದು ದೇಡ ದಿನ ಸಾರ ಅಚ್ಚೆ ಪುಟ್ಟ್ರಂಗಗೆ ಯ ಈ ದಮ
ಹಾ ಸಾರ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರ ನಿಮ್ಮ ಹತ್ರ
ಹಾ ಸಾರು ಯಾಕಂದ್ರೆ ಬೇಳೆನ ಬಲ್ಲಿಿ ಅದು ಜವಾರಿ ಬೇಳೆಯಿಂದ ಮಾಡ್ತಾರಲ್ಲ ಅಷ್ಟು ಟೇಸ್ಟ್ ಆಗ್ಬಿಡುತ್ತೆ
ಹಾ ಹಾ ಹೌದಾ ಮತ್ತೆ ಹಂಗಿತ್ತ ಅಂದ್ರೆ ಸಾರ್ ತುಂಬಾ ಟೇಸ್ಟ್ ಆಗಿ ಮಾಡ್ತರ್ಬೇಕ ನಿಮ್ಮ ಹತ್ರ.
ಹ ಸಾವಿರ ಒಂದ್ಸಲ ನೀವ ಏನಾದ್ರು ತಿಿಂದ್ಬಿಟ್ರಿ ಅಂದ್ರಗ ಒಂದು ಹತ್ತು ರೊಟ್ಟಿ ಅಂತರು ನೀವುದತಿ. ತಿಂದು ತಿಿಂದತಿ ನೋಡಿ.
ಹ್ಮ ಏನು ಪರೋಟದಲ್ಲಿ ತಿಂತೀರಾ ಅದು.
ಸಾವ ರೋಜ್ ಇದು ಜವಾಳ ರೋಟಲ್ಲ ತಿಂತೀವಿ ರೊಟ್ಟಿ
ಜೋದೊಟ್ಟೆ ಸಿಗತಲ್ಲಿ ...
ಹಾ ಸಿಗುತ್ತೆ ಜಾಳಿ ರೊಟ್ಟ ಸಿಗುತ್ತವೆ ರಾಗಿ ಮುದ್ದೆ ಸಿಗುತ್ತವೆ .. ಪರಾಟೆ ಸಿಗುತ್ತವೆ ಚಪಾತಿ ಸಿಗುತ್ತವೆ ..
ಹ್ಮ ಹಾ ..
ಚಿಕನ್ ಮಟನ್ ಎಲ್ಲಡೂ ಕೂಡ ಸೇಗುತ್ತೆ .. ನಂಬಲ್ಲಿ ಯಾಕಂದ್ರೆ ಎಲ್ಲ ಬಿಸ್ನೆಸ್ ಇ ಕಂಪನಿ ಎ ಹೆಂಗಿದೆ ಅಂತ್ರ ನಮ್ ಕಂಪನಿ .. ಬೇರೆ ಬೇರೆ ಬೇರೆ ದೇಶದಿಂದ ಏನು .. ಎಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಲ್ಲ ಸೊ ಅದ್ರಲ್ಲಿ ಸ್ವಲ್ಪ ಉಳಿತದ ಏ ಉಳಿತದಲ್ಲ ಅದೇ ನಮ ಕೊಡ್ತದೆ .. ಹ .
ನಾವ್ ಹೆಂಗೆ ಮಾಡೋಡ್ತಿೀವಿ ಗೊತ್ತಾ ಇವಾಗ ಜೋಳ ದೊಡ್ಡ ಇರ್ತಲ್ಲ ಅದನೆಲ್ಲ. ಸಣ್ಣ ಸಣ್ಣ ಸಣ್ಣ ಪೀಸ್ ಮಾಡ್ಬಿಡ್ತವಿ ಪೀಸ್ ಮಾಡ್ಬಿಟ್ಟು ಹ್ಮ್. ಗಂಗಳದ ಗಾಯಕಂದು ಅದ್ರ ಮೇಲೆ ಸ್ವಲ್ಪ ಸಾರ ಹಾಕಿಂಬಂಬಡ್ತೇವಿ ಈ ಕಡೆ ರೊಟ್ಟಿ ಪೂರ್ತಿ ನೆನಬಾರದು . ಕುೂರ್ತಿ ಎಣ್ಣೆಯಲ್ಲಿ ಒದ್ ಆಗ್ಬಾರದು ಅಷ್ಟೇ ಹೆಂಗ ಸ್ನಾಯಕ್ಸ್ ಇದ್ದಂಗ ಆಗ್ಕ್ ನಮಗೆ ಆ ತರ .. ನಮ್ಗೆ ಒಳ್ಳೇದ ಅಂತ ತಿಂತ ಟೇಸ್ಟ್ ಬರ್ತದು ..
ಹೌದಾ ಮತ್ತೆ ಎಷ್ಟು ಇಪ್ಪತ್ ಮೂರು ರೊಟ್ಟಿ ತಿಂತೀರ ನೀ ..
ಹ್ಮ ಇಲ್ಲಪ್ಪಾ ಅಷ್ಟ ಆಗಲ್ಲ ಜಾಸ್ತಿ ಅಂದ್ರೆ ಹದ್ದು ರೊಟ್ಟಿ ಆಯ್ತು ಜಾಸ್ತಿ ಹದ್ನೈದು ರೊಟ್ಟಿ ಮೇಲೆ ಹೋಗಲ್ಲ ..
ಹದ್ನೈದು ರೊಟಿನ ಚಿಕನ್ ಮಟನ್ ಇದ್ದಲ್ಲಿ .
ಚಿಕನ್ ಮಟನ್ ಎತ್ತಂದ್ರೆ ಹೋಗುತ್ತೆ ಒಂದು ಮಾತ್ರ ಅಟೇ .. ಹ್ಮ ಮೂತ್ರೊಟ್ಟಿ ಒಂದ.. ನಾಲ್ಕ ಆ ನೂರು ಚಾಪತಿ .
ಹಾ .
ಚಪಾತಿ ಹಂಗೆ ಕಿತ್ ಹೋಗ್ತಾ ಇರತ್ತೆ ನಮ್ಮ ಮಾತ್ರ ಚಪಾತಿ ನೆಂದ್ರ ಎಲ್ಲ ಕಡೆ ಅವ್ರು ಮಾಡ್ತಾರ ಅವ್ರಿಗೆ ಚಪಾತಿ . ತಿಂತರ್ಬೇಕಾ .
ಏ ನಮ್ ಕಡೆ ಅಂತೂ ಚಪಾತಿ ರಾಗಿ ಮುದ್ದೆ . ಜೋಳದ ರೊಡ್ಡಿ ಮತ್ತುತ್ತ ಪರೋಟ .
ಹ್ಮ್ .
ತಿಂತಾರ ನಮ್ಮ ಹತ್ರ .
ಹಾ ತಿನ್ಲಿ ತಿನ್ಲಿ ತಿಂದ್ರೆ ಇವಾಗ ಎಲ್ಲಾ ದೇಹಕ್ ಒಳ್ಳೇದ್ ಅದನ್ನೆಲ್ಲಾ ಸುಮ್ಮನೆ ಎಲ್ಲ ಜಂಗ ಪಟ್ಟ .
ಹಾ ತಿನ್ನೋದ ತಿನ್ರಿ ಆದ್ರೆ ಮದ್ ಮಾಡ್ಕೋಬೇಡ ನೋಡ್ದ ..
ಹಾಕ ಮದ ಆಕ ..
ಮದ್ ನೋಡಿದ್ರರ್ಲಲ್ಲ ಜಲ್ದಿನ ಮದುವಕಗಿ ಬಿಡ್ತಾರೆ ಮತ್ತ ವೆಂಕಟೇಶ್ ನೋಡಿದ್ರರ್ಲ್ಲ ಈಗ ನಾಕ್ ಮದ್ ಮಾಡ್ಕಂದ ಆದ್ರರು .. ನಾಲ್ಕ್ ಮಂದಿಗೆ ಒಂದೊಂದ ಹೆಣ ಮಕ್ಳ ಹುಟ್ಟಿದ್ದಾರೆ ಗಂಡ ಮಕ್ಳು ಎಲ್ಲ ಅವನಿಗೆ ..
ಎ ಅಪ್ಪ . ಅಂದ್ರೆ ಬಾಳ ದುರಸಾಯತಿ ಹ್ಮ್ .
ಮಾಡ್ಬೇಕಂತ ಮಾಡಿದ್ದೆ ..
ಎರ ಬದಿಸ .
ಹ .
ಯಾವ ತರ ಬಿಜನೆಸ್ ..
ನಾನು ಅವ್ನಿಗೆ ಗಂಡ್ಮಕ್ಳ ಯಾಕಂದ್ರೆ ಅವನಿಗೆ ಗಂಡ್ಮಕ್ಳ ಆಗಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದಾರಂತೆ .. ಸೊ ಹಾಗಾಗಿ ನಾನೇ ಡೊನೇನ್ ಮಾಡಬೇಕಕ್ಂತ ಮಾಡಿದ್ದೆ..
ಏನ್ ಡೊನೇಷನ್ ಮಾಡ್ತಿ..
ಹ ಅದು ಇರ್ತಲ್ಲ ಅದು..
ಹೌದಾ ಅದಾನ ಡೊನೇಷನ್ ಮಾಡ್ತೀಯಾ ಮಾಡಿದ್ರೆ ತುಂಬಾ ಒಳ್ಳೇದಲ್ಲ ಇವಾಗ
ಹಾ ಈಗ ಈಗ ನೋಡಿ ಎಲ್ಲಿಯಾದ್ ಬಿಸ್ನೆಸ್ ಮಾಡ್ಬೇಕಂತ ಅದ ಅದು ಮಾಡಿದ್ರೆ ಅದು ರೈಚ್ಚುರಲ್ಲಿ ಅಂತ.. ಹೋಗ್ ಮಡಿದ್ರೆ.. ಈಗ ನಂದು ಒಂದ ಏನಿಲ್ಲ ಅಂದ್ರೆ ಒಂದು ಐವತ್ತು ಎಂ ಎಲ್ ಎ ಗೆ ಕೂಡ ಒಂದು ಐವತ್ತಾರು ಸಾವರ ಕೊಡ್ತಾರೆ..
ಸಂಬ
ಹಂಗಂತೇಳಿ ನಾನು ದೋಸ್ತನ ಸಲಯಾಗಿ ಫ್ರೀ ಕೊಡ್ತೀನಿ ನ ನೋಡು..
ಏ ಕೊಡಿ ಕೋಡಿ ಈ ತರ ಮಾಡದೆಲ್ಲ ಒಳ್ಳೆ ಕೆಲ್ಸದಲ್ಲಿ ಇ ಹೋಗ ಎಲ್ಲಾ ಮುಂದೆ ಎಲ್ಲ.. ನಿಮ್ದೇ ಸಂತತಿಯ ಎಲ್ಲ ಇರುತ್ತೆ ಉಊರ್ಪಲ್ಲ..
ಹೌದು ಮತ್ತೆ ಮತ್ತ ಅವ್ರನ್ ಸಂತತಿಿಯಲ್ಲಾ ನನಗೆ ಕಾಣುತ್ತೆ ಸೇಮ್ ನೋಡಕ್ಕೆ
ಹ್ಮ್ ನಿನ್ನಕಂದ್ರೆ ನಿನ್ನಗೆ ಸ್ಮಾರ್ಟು ಐಟು ವೈಟು
ಹಾ ನನ್ಂಗಗೆಂದ್ ಬಿಡ್ತಾನ ನು ಅವ್ರಿಗ ಏನ್ ಗಾಬರಿ ಆಗೆ ಇಲ್ ನಡಿ ನಮ್ಮ ಮಗ ಎಷ್ಟ್ ಬೆಳೆ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅನಿಸುತ್ತೆ
ಬ್ಬರು ಕರಗ ಅವ್ರೆ
ಇಬ್ಬರು ಕರ್ರಗ ಅವರ ಹೆಂಗೆ ನೋಡಿದ್ರ
ಹಾ ನಿಲ್ದಕ್ಬಿಟ್ರೆ ಬೆಳಗ್ ಆಬಿಡ್ತಾರ ಇವಾಗ
ಹೌದು ಅದೇ ಮಾಡ್ಬೇಕಂತ ಮಾಡಿದೇನಿ ಯಾಕಂದ್ರೆ ಈಗ ನೋಡಿ ಸಹಾಯ ಮಾಡೋುದು ಒಳ್ಳೆ ಕೆಲ್ಸ ಸಹಾಯ ಮಾಡ್ತಾ ಇರ್ಬೇಕ ಎಲ್ಲರಿಗ ಕೂಡ
ಹ ಮಾಡ್ಬೇಕು ಈ ತರ ಸಹಾಯ ಇರ್ತ ನಿನ್ ಕಲ್ಪಟ್ಟಿಲ್ಲ ನಿನ್ ಬಾಯಿಂದಮ್ಮ ಮೊದ ಇ ಕೇಳ್ತು
ಇಂಥ ಸಹಾಯ ಎಲ್ಲಾದ್ರೂ ಮಾಡಿರನ್ ನೀವು
ಏ್ ಇಲ್ಲ ಇಲ್ಲ ಅಪ್ಪ ನಮ್ ಜೀವನದಲ್ಲಿ ಎಂತ ಸಹಾಯ ಮಾಡ
ಹ್ಮ ಹೌದಾ
ಹೌದ
ಇಲ್ಲ ಮಾಡ್ತರ್ಬೇಕ್ರೀ ಸಾಯ ನೋಡಿ ಇದು ಸಾಯ ಅಂತ ಅನ್ನೋದು ಒಳ್ಳೆ ಕೆಲಸ ಎಲ್ಲರಿಗಾದ್ೂ ಕೂಡ ನೀವು ಯಾರಿಗಾದ್ೂ ಕೂಡ ಸಹಾಯ ಮಾಡೇ ಮಾಡ್ಬೇಕಿಲ್ಲಲ್ಲ ಅಂತಂದ್ರೆ ಜೀವನದಲ್ಲಿ ಮುಂದೆ ಬರಕಕ್ಕೆ ಸಾಧ್ಯ ಇವು ಡಿ
ಹಾ ಸಹಾಯ ಮಾಡ್ಬೇಕಪ್ಪಾ ಸಹಾಯ ಮಾಡುವಂತ ನಮ್ ಕೈಲಿ ಆಗುವಂತ ಸಹಾಯ ಮಾಡ್ಬೇಕು ನಮ್ಮನ್ನೇ ನಾವು ಮಾರ್ಕೊ್ಬಿಡೋ ಸಹಾಯ ಮಾಡ್ಬೇಕಕ್ ಹೋಗಬಿಡು
ಹೌದೌದು
ಆ ತರಸನಗೆ ಇಷ್ಟಯಲ್ಲ ಆದ ಒಲ ಆ ಕಟ್ಟುೋಣ ಹಾ ಇನ್ನ ಸಹಾಯಲ್ಲ ಏನ್ ಹೇಳ್ರಿ ಅವನೆಲ್ಲಾ ನಾವೆಲ್ಲ ಅಳ್ವಡ್ಸತಿೀವಿ
ಮತ್ತೆ
ಕೆೇಳಸ ಇವಾ
ತ ಚ ಏನು
ಹಲೋ
ಹಾ ಹೇಳಿ
ಆಯ್ತು ಕೇಳಿಸತಲ್
ಅ
ಹಾ ಸರಿ ಟೈಮ್ ಆಯ್ತು ಅನ್ಸುತ್ತೆ ಇವಾಗ ನಾನು ಮನೆಯಿಂದ ಹೋಗ್ಬೇಕಕ್ ಇಾಗ ಬಾಯ್